ಹಲೋ ಹಾ ಏನ್ ಮಾಡ್ತಿದ್ರಿ ಬೆಳಗ್ಯಿಂದ
ಮೇಡಮ ನಾವು ಬೆಳಗ್ಗೆಯಿಂದ ಇವತ್ತು ಸ್ವಲ್ಪ ಪೌರ್ಣಿಮೆ ಆಗಿರೋದ್ರಿಂದ ಬೇಗ ಬೇಗ ಇಲ್ಲಿ ಮನಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲಾ ಕ್ಲೀನ್ ಮಾಡಿ ಒರ್ಸಿ ತೊಳ್ದಿ ಬಾಗ್ಲೆಲ್ಲಾ ಹುಡ್ಸಿ ರಂಗೋಲ್ಲ ಹಾಕಿ ಹಕಿ ಸ್ನಾನ ಮಾಡ್ಕೊಂಡು ದೇವ್ರ ಮನೆೆಯ ಎಲ್ಲಾ ದೇವ್ರ ಸಾಮಾನ ಎಲ್ಲ ಬೆಳಗಿ ದೇವ್ರ ಪೂಜೆ ಮಾಡಿ ವಾರ ಎಲ್ಲ ಮಾಡೋ ಅಷ್ಟೊತ್ತಕ್ಕೆ ಒಂದ್ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯ್ತು ಮೇಡ ಆಮೇಲೆ ನಾವು ಸ್ವಲ್ಪ ಟಿಫನ್ ಮಾಡೋಣ ಅಂತಿ ಟಿಫನ್ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ದವು ಪಲಾವ್ ಮಾಡಿ ಊಟ ಮಾಡೋ ಅಷ್ಟತ್ ಟಿಫನ್ ತಿನ್ನೋ ಅಷ್ಟತ್ತ ಇವತ್ತು ಒಂದ್ ಗಂಟೆ ಮೇಡಮ್ ನಮ್ದು ಬೆಳಗ್ಗೆಯಿಂದ ಇದೇ ಕೆಲ್ಸ ಆಯ್ತು ವಾರ ಪೂಜೆನೇಟ್ ಆಯ್ತು ಒಂದ್ ಗಂಟೆ ಆಗೋಯ್ತಲ್ಲ ನಾಷ್ಟ ಇದಾದ್ಮೇಲೆ ನಾವು ಆಮೇಲೆ ಇದನ್ ಮಾಡಣ ಅಂತ ಅಂದ ಅಡುಗೆ ಮಾಡೋಣ ಅಂತಂದು ನಮ್ಮಕ್ಕ ಮಳಗ್ ಸ್ವಲ್ಪ ಇವತ್ತು ಏನಾದ್ರು ಭಾನುವಾರ ಏನಾದ್ರು ಸ್ಪೆಷಲ್ ಮಾಡೋದ್ರು ಸ್ಪೆಷಲ್ ಏನು ಮಾಡಕ್ ಆಗಲ್ಲ ಅಂದಬಿಟ್ಟು ಹ್ಮ ಸ್ವಲ್ಪ ಹುಳಿ ಸಾರ ಮಾಡಿ ಹುಳಿ ಸಾರಿಗೆ. ಅನ್ನ ಮುದ್ದೆ ಹುಳ್ಳಿಕಾಳ ಹಪ್ಳ ಅಕ್ಕಿ ಹಪ್ಳ. ಇದೆಲ್ಲಾ ಮಾಡದು ಊಟ ಮಾಡೋ ಸತ್ತಕ್ಕೆ ಮೂರುವರೆ. ಸ್ವಲ್ಪ ಹೊರಗಡೆ ಹೋಗಿ ಅದು ಇದು ಈಗ ಮಳೆಗಾಲ ಅಲ್ಲ ಮೇಡಮ್. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ. ಛತ್ರಿ ತರದ ಇತ್ತು ಹಾಗಾಗಿ ಛತ್ ಇವತ್ತ. ಮಳೆ ಏನ ಇಲ್ಲ ಮೇಡಮ್. ಹ್ಮ್ ಛತ್ರೆ ಎಲ್ಲ ತಗೊಂಡಿ ಬಂದು. ಸ್ವಲ್ಪ ಬೇಕ್ರಿ ಒಳಗಡೆನ ಅದು ಇಡು ತಿಂಡಿ ಎಲ್ಲ ತಗೊಂಡ್ ಬಂದಿ ಮಾಡೋ. ಒಟ್ಟಿಗೆ ಸಂಜೆ ಈಗ ಒಂಚೂರು ಅಡ್ಗೆ ಮುದ್ದೆ ಮಾಡ್ಕಂತೀವಿ. ನೀವೇನ್ ಮಾಡದ್ರಿ ಮೇಡಮ್ ಬೆಳಿಗ್ಗೆಯಿಂದ.
ಬೆಳಿಗ್ಗೆಯಿಂದ ಒಂದು ಆರು ವರೆಗೆ ಎದ್ದಿವಿ.
ಹಾ.
ಆರೂವರೆಗ ಎದ್ಬಿಟ್ಟು ಅದೇ ಟಿಫನ್ ಎಲ್ಲ ಮಾಡಿ ವಾರ ಪೂಜೆ ಮಾಡಿ.
ಹ್ಮ್.
ಟಿಫನ್ ರೆಡಿ ಮಾಡ್ಬಿಟ್ಟು ಟಿಫನ್ ತಿಂದಿ. ಹಂಗೆ ಸ್ವಲ್ಪ ಟಿವಿ ನೋಡ್ಕೊಂಡು ಟಿಫ್ ಫನ್ನು ಪುಳಿಯೋಗರೆ.
ಹಾ.
ಹಾ. ಪುಳಿಯೋಗರೆ ಮಾಡಿದ್ವಿ. ಹಾ ಪುಳಿಯೋಗರೆ ಗೊಜ್ಜು. ಹ ಅದೇ ನಾರ್ಮಲ್ ಪುಳಿಯೋಗರೆ ಗೊಜ್ಜು ಮಾಡಿದ್ವಿ.
ಹ್ಮ್.
ಅನ್ನ ಸಾಂಬಾರು.
ಹಾ.
ಈಗ ಸಂಜೆ ಹಂಗೆ ಪಿಜಾ ತಯಾರ್ಸ್ಕೊಂಡು ತಿಂದವಿ.
ಹಾ ಹಾ ಹಾ ಹಾ.
ಸೋ ಇವಾಗ ಯಾವ ಅಡಿಗೆ ಇ ಇನ್ನು ಏನ್ ಮಾಡಂಗಿಲ್ಲ ಸಾಂಬಾರ್ ಇದೆ ಅನ್ನ ಇಕ್ಕಿದ್ರೆ ಆಗುತ್ತೆ.
ಹಾ ಹಾ.
ಸೊ ಮುದ್ದೆ ಮಧ್ಯಾಹನ ಮಾಡಿದ್ವಿ.
ಹಾ.
ಹಾ ಸೊ ನೈಟ್ ಇಲ್ಲ.
ಹಾ ಹಾ ಹಾ ಹಾ ಹ್ಮ ಹ. ಮತ್ತ ಏನ ಮೇಡಮ್ ನೀವು ನಾನ್ ವೆಜ್ ಎಲ್ಲ ತಿನ್ನಲ್ವಾ ಮೇಡಮ್.
ಇಲ್ಲ ಇಲ್ಲ.
ಹ ಏನ್ ಮೇಡಮ್ ನಾನ್ ವೆಜ್ ಎಲ್ಲ ತಿನ್ನಲ್ವಾ.
ಆಹಾ ಇಲ್ಲ ನೀವು.
ಹ ನಾವು ತಿನ್ನೋದಿಲ್ಲ ಮೇಡಮ್ ಅಂತ ಮತ್ತ ಏನ್ ಮೇಡ್ ಸ್ಪ ಎಲ್ಲ ಭಾನುವಾರ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗ್ಲಿಲ್ವಾ. ಏನಾದರು ಹಾಗೆ ಹಾ. ಅಲ್ಲಾ ಅಲ್ಲಿ ಇಲ್ಲಿ ಟ್ರಿಪ್ಪು. ನಾವು ಹಂಗೆ ಹಿಂಗೆ ಹೋಗ್ ಬರೋದು ಅದೆಲ್ಲ ಏನಿಲ್ವಾ.
ಹಾ ಏನು ಇಲ್ಲ ಆ ಒಂದೇ ದಿನ ಅಲ್ವಾ ಇರೋದು.
ಹಾ ಹಾ.
ಅದಕ್ಕೆ ಎಲ್ಲೂ ಹೋಗಿರ್ಲಿಲ್ಲ.
ನಾಳೆಯಿಂದ ಡ್ಯೂಟಿಗಳು ಸ್ಟಾರ್ಟು ಮಕ್ಳು ಸ್ಕೂಲ್ಗಳು.
ಹಾ.
ಹಾಗಾಗಿ ಕರೆಕ್ಟ್ ಹ್ಮ್. ಹ.
ಈಗ್ ನೀವ ಏನ್ ಮಾಡ್ತಿದೀರಿ.
ನಾವೇನು ಮಾಡ್ತಿಲ್ಲಾ ಮೇಡಮ್ ನಮ್ಮ್ನೆಗ ಸ್ವಲ್ಪ ಇವತ್ತು ನೆಂಟ್ರು ಬಂದಿದ್ರು.
ಹಾ.
ಹಾಗಾಗಿ ನಾವ್ ನೆಂಟ್ರು ಬಂದಿರೋದ್ರಿಂದ ಅವ್ರಿಗೆ ಮತ್. ಮಧ್ಯಾಹ್ನ ಬರೆ ಮುದ್ದೆ ಸಾಂಬಾರು ಒಪ್ಳ ಈತರ ಮಾಡಿದ್ದು ಅಂದಬಿಟ್ಟು. ಈಗೇನಾದ್ರು ಸ್ವಲ್ಪ ಪಾಯಸಾ ರವೆ ಪಾಯಸಾ. ರವೆ. ಪಾಯಸ ಮಾಡೋಣ ಅಂತ ರವೆೇ ಪಾಯಸಾ ಬಜ್ಜಿ ಮೆಣ್ಸಿನ್ಕಾಯಿ ಮಾಡಣ ಅಂತಾ. ರೆಡಿ ಮಾಡ್ತಾ ಇದ್ದೀವಿ ಮೇಡಮ್. ನೀವ್ ರವೆ ಪಯ್ಸ ಎಲ್ಲಾ ತಿನ್ಂತೀರಾ ಮೇಡಮ್.
ಹಾ. ಹಾ. ರವೆನಾ ಅದ ಮೀಡಿಯಂ ರವೆನಾ ಸ್ವಲ್ಪ ಉರ್ಕೊಂಬೇಕು.
ಹಾ.
ಆಹ ಹುರ್ಕೊಂಡು ಹಾಲ್ ಹಾಲ್ ಕಾಯಸ್ಕೊಂಡ್ ಹಾಲ್ಗೆ. ಸ್ವಲ್ಪ ಬೆಲ್ಲಾ. ರವೆ ಹಾಕ್ಬಟ್ಟು ಸ್ವಲ್ಪ ಕಾಯಿ ತುರಿ ಹಾಕದು. ಹಾ ಅದನ್ನ ಸ್ವಲ್ಪತ್. ತೂಗ ಬ ಬೇಯಿಸಬಿಟ್ಟು.
ಹಾ.
ಆ ಮಾಡದ್ರೆ ಮುಗಿತು ರವೆ ಪಾಯ್ಸ. ಹೆಂಗ್ ಮಾಡ್ತೀರಾ.
ನಾ ನಾವು ರವೆನಾ. ಚೆನ್ನಾಗಿ ಸಣ್ಣದಾಗಿ ಉರಿಲಿ ಚೆನ್ನಾಗಿ ಉರಕಣ್ತಿವಿ. ಬೆಲ್ಲ ಬೆಲ್ಲದ ಪಾಕ ತಕ್ಕೊಂತೀವಿ ಬೆಲ್ಲದ ಪಾಕ ತಕ್ಕ. ಕೊಂ ಬಿಟ್ಟು ಬೆಲ್ಲದ ಪಾಕ್ದಲ್ಲಿ ಬೆಲ್ಲಾ. ಇರ್ಬೇಕಾದ್ರೆ. ಚೂರು ಒಂದ ಚಿಕ್ ಜಾರ್ಗೆ ಏಲಕ್ಕಿ ಒಂದ್ ಅರ್ಧ ಹೋಳಷ್ಟು ಕಾಯಿ. ಗಸಗಸೆ. ಇದನ್ನ ಏಲಕ್ಕಿ ಗಸಗಸೆ ಕಾಯಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರುಬ್ತೀನಿ.
ಹಾ.
ಟೂನ್ ನಯಸಿಗೆ ಈ ಬೆಲ್ಲಾ ಪಾಕಾ ಬರ್ತಾ ಇರುತ್ತಲ್ಲಾ. ಆವಾಗಾ ಈ ರುಬ್ಬಿರೋ ಮಿಶ್ರಣನ ಹಾಕ್ಬಿಟ್ಟು ಅದನ್ನು ಒಂದ್ ಕುದಿ ಕುದಿಸಕೊಂ. ತಿವಿ ಅದೊಂದ್ ಕುದಿ ಕೂತಾ ಅಂದ್ಮೇಲೆ. ಸಣ್ಣದಾಗಿ ಒಂದ್ ಸೌಟಲ್ ತಿರುತಾ ಇರ್ತೀವಿ. ಕಯಲ್ ಬಿಡ್ತಾ ಇರ್ತೀವಿ ತೆಳ್ಳಗಿಂದ್ರೆ ತೆಳ್ಳ. ನೀರ್ ತರಾ ಆಗಿರ್ಬೇಕು. ಯಾಕಂದ್ರ ಆಮೇಲೆ ಆರ್ಕ ತೆಳ್ಳು. ಮಾಡ್ತೀವಿ ಮೇಡಮ್ ಆರ್ಕಂಡ್ ಮೇಲೆ ಏನ ಆಗ್ಬಿಡುತ್ತೆ ಅಂದ್ರೆ ಕಾಯಿ ಗಸಗಸೆ ಎಲ್ಲ ಹಾಕಿರ್. ವಲ್ವಾ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿನೇ ನಾವು ಏನ್ ಮಾಡ್ತೀವಿ ತೆಳ್ಳಗ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ತಿನ್ಬೇಕಾದ್ರೆ ಅದಕ್ಕೆ ಸಿಹಿ ಬೂಂದಿ ಇದ್ರೆ ಇಲ್ಲಾ ಮಾಲ್ದಿ ಪುಡಿ ಅಂತ ಕೊಡ್ತ. ತಾರೆ ಈ ಏನ್ ಹಳ್ಳಿ ಕಡೆ ಎಲ್ಲಾ ಮಕ್. ಮಕ್ಳೂ ಶಿಸ್ವಾರಕ್ ಹೋದ್ರೆ ಕೊಡ್ತಾರೆ ಇಲ್ಲ ಆತರ ಮಾಲ್ಲಿ ಪುಡಿ. ಇದ್ರೆ ಮಾಲ್ದಿ ಪುಡಿ ಹಾಕೊಂತೀವಿ ಇಲ್ಲಾ ಸಿ ಬೂಂದಿ ಇದ್ರೆ ಸಿ ಬೂಂದಿ ಹಾಕೊಂತೀವಿ. ಇಂಥವ್ನ ಹಾಕೊಂಡು. ಹಾ ಮಾಡ್ಕೊಂತೀವಿ ಮೇಡಮ್ ಅಂತಾ. ಅವಾಗಾ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಂದ ಸ್ವಲ್ಪ ತೆಳ್ಳದ ಮಾಡಿರ್ತೀವಿ ಈ ಕಾಫಿ ಟೀ ತರ ಮಾಡಿರ್ತಿೀವಿ ಅದನ್ನ ಹ ಅದ ಆರ್ ಕಂಡ್ಮೇಲೆ ಒಂದ್ ಅಗದ ಬಂದ್ಬಿಟ್ಟ ಅದಕ್ಕೆ ಸಿ ಬುಂದಿನೋ ಮಾಲ್ದ ಪುಡಿನೋ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್
ಹಾ
ಅಲ್ ಪಾಯಸ ಮಾಡ್ತೀವಿ
ಹಾ
ಗೋದಿಿಂದಚ್ಚ ಪೈಸ ಮಾಡ್ತೀವಿ ಹೆಸರು ಬೇಳೆ ಪಾಯಸ ಮಾಡ್ತೀವಿ ಶಾವಿಗೆ ಪಾಯಸ ಸ ಮಾಡ್ತೀವಿ ಆ ಸಬ್ಬಕ್ಕಿ ಪಾಯಸ ಮಾಡ್ತ ಎಳ್ ನೀರ್ ಪಾಯಸ ಮಾಡ್ತೀವಿ
ಪಾಯಸಾನ
ಹೌದು ಮೇಡಮ್ ಏನಿಲ್ಲ ಕೆಲಸ ಸ್ವಲ್ಪ ಎಳನೀರು ಜಾಸ್ತಿ ಕಾಯಾಗು ಇರ್ಬಾರ್ದ ಜಾಸ್ತಿ ಎಳೆನೀರ್ ಆಗು ಇರ್ಬಾರ್ದು. ಆ ತರ ಆ ತರದನ್ನ ತರ್ತೀವಿ ಆ ಏನ್ ಮಾಡ್ ತಿಳಿ ನೀರನ್ ತಕೊಂಡ್ಬಿಟ್ಟು ಎಳನೀರನ್ ತಕೊಂಡು ಅದ್ರಲ್ಲಿ ಇರುತ್ತಲ್ಲ ಆ ಕಾಯಿನ ಹಾಕಿ ಮಿಕ್ಸಿ ಜಾರ್ಗೆ ಚೆನ್ನಾಗ್ ನುಣ ಪೇಸ್ಟ್ ಮಾಡ್ಕೊ ಮೇಡಂ ಒಂದ್ ಬೌಲ್ ಅಷ್ಟು ಸಬ್ಬಕ್ಕಿನ ಬೇಯಿಸಕೊಂಡಿರ್ತೀವಿ. ಬೇಯಿಸ್ಕೊಳ್ಳೋಕೆ ಇಡ್ತೀವಿ ಅದಕ್ಕೆ ಎಷ್ಟು ಸಬ್ಬಕಿ ಅಕ್ಕಿ ಬೇಯದಕ್ಕೆ ಎಷ್ಟ ಬೇಕೂ ಅಷ್ಟ ಹಾಲನ್ನ ಹಾಕೊಂಡ್ ಇರ್ತೀವಿ ಹಾಲ್ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಸಕ್ಕರೆ ಹಾಲು ಸಕ್ಕರೆ ಸಬ್ಬಕ್ಕ ಹಾಕಿ ಬೇಯ್ಯದುಕ್ ಬಿಡ್ತೀವಿ ಅದು ಬೇಯ್ತಾ ಇರುತ್ತೆ ಅದು ಬೇಯವಾಗ್ಲೇನೆ ಏನ್ ಎಳನೀರ್ತು ಕಾಯಿ ಇರ್ತಲ್ಲಾ ಕಾಯಿಗೆ ಒಂದು ಒಂದೆ ಒಂದ್ ಏಲಕ್ಕಿ ಹಾಕೊಂಬಿಟ್ಟು ಆ ಕಾಯಿನ ರುಬ್ಕೊಂಡಿರ್ತಿವಿ ಅದನ್ನು ಈ ಕುದಿತ ಇರ್ಬೇಕಂದ್ರೆ ಅದನ್ನ ಹಾಕ್ತಿವಿ ಕಾಯಿನ ಹಾಕ್ಬಿಟ್ಟು ಇನ್ನೇನ್ ಇದನ್ನೆಲ್ಲಾ ಕುದ್ದಿ ಒಂದ್ ಅದಕ್ ಬಂದಿ ಇಳಿಸ ಹಾಕ್ತಿವಿ ಆನ್ಬೇಕಾದ್ರೆ ಸ್ವಲ್ಪ ಒಂಚೂರು ಬಾದಾಮ್ ಪೌಡ್ರು ಮತ್ತೆ ತುಪ್ಪದಲ್ಲಿ ಉರಿದಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಎಳನೀರ್ ಇಟ್ಕೊಂಡಿರ್ತೀವಿ ಗೊತ್ತಾ ಆ ಎಳ್ನೀರ್ನು ಅದಕ್ಕೆ ಹಾಕಿ ಮಿಕ್ ಮಿಕ್ಸ್ ಮಾಡ್ತೀವಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಐದು ತರ ಸಬ್ಬಕ್ಕಿ ಪಾಯಸ
ಹ್ಮ
ಈ ತರ ಎಳನೀರ್ ಇರುತ್ತೆ ಎಳನೀರ್ ಇರ್ತಲ್ಲ ದೇಹಕ್ಕೆ ತುಂಬಾ ತುಂಪಿರುತ್ತೆ, ಹ ಕುಂಬಳಕಾಯಿ ಪಾಯ್ಸ ಮಾಡ್ತೀವಿ ಮೇಡಮ್ ನಾವು
ಕುಂಬಳಕಾಯ ಪಾಯ್ಸನ
ಸಿಹಿ ಕುಂಬಳಕಾಯಿ ಕೇಳಿರ್ತೀರಾ ಗೊತ್ತಾ ನೀವು. ಆ ಸಿಹಿ ಕುಂಬಳಕಾಯಿ ಪಾಯ್ಸ ಕೂಡನು ಮಾಡ್ತೇವಿ ನಾವು ಹೆಂಗೆ ಅಂದ್ರೆ ಸಹಿ ಕುಂಬ್ಳಕಾಯಿನ ಮೇಲ್ಗಡೆ ಸಿಪ್ಪೆ ಸಮೇತ ಎರ್ಗ್ ಬಿಡ್ತೀವಿ. ಸಿಪ್ಪೆ ಸಮೇತ ಎರ್ದ ಬಿಟ್ಟು ಅದನ್ನ ಬೇಕಂದ್ರೆ. ಸ್ಟೀಮ್ ಅಲ್ಲೇ ಹಬೆಯಲ್ಲಿ ಬೇಯಿಸ್ಕೊಂತೀವಿ ಇಲ್ಲ ಅಂತ ಅಂದ್ರೆ. ಒಂದ್ ಐದ್ ನಿಮಿಷ ಇದಕ್ಕೆ ಕುಕ್ಕರ್ಗಿಟ್ರೆ ನೀರ ಇಡಬಾರ್ದು. ಬರೇ ಕುಂಬಳಕಾಯಿನೇ ಇಟ್ಟಿ. ಒಂದ್ ವಿಜಿಲ್ ಒಡ್ಸ್ಕೊಂತೀವಿ, ಒಡ್ಸ್ಕೊಬಿಟ್ಟು ಅದನ್ನ ತೆಗ್ದಿ. ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಂತೀವಿ. ಮಿಕ್ಸಿ ಜಾರಿಗೆ ಚೆನ್ನಾಗೆ ಗ್ರೌಂಡ್ ಮಾಡ್ಕೊಂಡು ಪೇಸ್ಟ್ ತರ ಆಗ್ಬಿಡುತ್ತೆ, ಆ ಪೇಸ್ಟ್ ತರ ಆಗಾದ್ಮೇಲೆ. ತೆಗೆದು ಬಿಟ್ಟು ಒಂದು ಬೌಲ್ಗೆ ಹಾಕೊಂತೀವಿ. ಆಮೇಲೆ ನಾವೇನ್ ಮಾಡ್ತೀವಿ ಅದಕ್ಕೆ ಇದನ್ ಹಾಕ್ತಿವಿ. ಹ ಕಾಯಿತುರಿ ಕಾಯಿ ಒಂದ್ ಅರ್ಧ ಓಳು ಕಾಯಿ. ಅದಕ್ಕೂನು ಗಸ್ಗಸೆ, ಏಲಕ್ಕಿ, ನೆನ್ಸಿರೋ ಅಂತ ಬಾದಾಮಿ. ಇಷ್ಟು ಹಾಕೊಂಡ್ ಚೆನ್ನಾಗಿ ನುಣ್ಣುಗ್ ಪೇಸ್ಟ್ ಮಾಡ್ಕೊಂತೀವಿ ಮೇಡಮ್. ಏನ್ ಕುಂಬಳಕಾಯಿ ಬೇಯಿಸ್ಕೊಂಡು ರೂಬ್ಕೊಂಡಿರ್ತೀವಲ್ಲ. ಅದ್ ಸ್ವಲ್ಪ ತಣ್ಣಗ್ ಆದ್ಮೇಲೆ ಈ ಕಾಯಿ ಹಾಲ್ ತರ ಮಾಡಿರೋದ್ನ ಅದಕ್ ಹಾಕ್ಬುಟ್ಟು. ಚೆನ್ನಾಗ್ ತಿರುಗ್ಬಿಟ್ರೆ ಒಳ್ಳೆ ಪಾಯ್ಸ ಆಗುತ್ತೆ ಮೇಡಂ ಕುಂಬಳಕಾಯ್ ಪಾಯ್ಸ. ಹಾ ಅದು ಇದು ನಮ್ಗೆ ನಮ್ಮ ಅಜ್ಜಿಯವ್ರು ಕಲ್ಸ ಕೊಟ್ಟಿದ್ದು ಅವ್ರ್ ಏನ್ ಮಾಡ್ ದಿದ್ರಂದ್ರೆ ಕುಂಬಳುಕಾಯ್ನ್ ಬೇಯ್ಸಕೊಂಡ್ ತಟ್ಟೆಗ್ ಹಾಕೊಂಬಿಟ್ಟು ಕ್ಯೂಚ್ಕೊಳ್ಳೋರ್ ಕೈಯಲ್ಲೆ. ಅದಕ್ಕೆ ಕಾಯ್ ಹಾಲ್ ಹಾಕಂಡ್ ಕಲ್ಸ್ಕೊಳ್ಳೋರು ಮೇಡಮ್. ಬಟ್ ನಾವು ಇವಾಗ ಈ ತರ ಎಲ್ಲಾ ಮಾಡಿದ್ರೆ ತಿನ್ನಲ್ವಲ್ಲ ಮಕ್ಳು ಅಂತ ಈ ತರ ಮಾಡ್ತೀವಿ.
ಹಾ
ಹಂಗೆರಿ ಮೇಡಮ್.